ಹಲೋ.
ಹಲೋ.
ಹಾ ಏನ್ ಮಾಡ್ತಿದಯ.
ಏನ ಇಲ್ಲ್ ನೋಡ ನಾನ ಕುತ್ಕೊಂಡಿದ್ದೀನಿ.
ಹ್ಮ್ ಆಯ್ತ ಆ ಕೆಲ್ಸ ಹ್ಮ್ ಆಯ್ತು ನಿಂದು.
ಆಯ್ತು ನೋಡ.
ಏನ್ ಮಾಡಿದ್ದ ನಾನಾ ತರ್ಸಿದ್ದೆ ಕಣೆ ಹೋಟ್ಲಿಂದ. ಇವತ್ತು ಸಂಡೆ ಲೇಟ್ ಆಗಿದ್ದಿನ ನೈಟ್ ಡೆಲಿವರಿ ಇದ್ ಆರ್ ಏಳು ಆರ್ ಆದೂ ನೋಡ ಡೆಲಿವರಿ ನಮ್ಮ. ಹ್ಮ ನಿನ್ನೆ ನಾನೇ ಎರಡು ಮಾಡದೇ. ಬೆಳಿಗ್ಗೆ ನೈಟ್ ಒಂದು ಮಧ್ಯ ರಾತ್ರಿ ಒಂದು. ಅದಕ್ಕೆ ಲೇಟ್ ಆಯ್ತು. ಒಂದು ಮೂರು ಒಂದು ಸೆಕೆಂಡ್.
ಹ್ಮ್ ನನ್ ಮಗಳಿಗೆ ಕೋಲ್ಡ್ ಆಗ್ಬಿಟ್ಟೈತೆ.
ಹ್ಮ್
ಅದಕ್ಕೆ ಬೆಳಗ್ಗೆ ಎದ್ದ್ ತಕ್ಷಣನೆ ಬೇಗ ಎದ್ದಳಳ್ಬಿಟ್ಟು ಟಿಫನ್ ಮಾಡಿ ಊಟ ಮಾಡಿರ್ಲಿಲ್ಲ ನೈಟ್ ಬೇಗ ಎದ್ದೆಳಿ. ರೊಟ್ಟಿ ಮಾಡಿ ಬದ್ನೆಕಾಯಿ ಮಾಡ್ದೆ ಸ್ಟೀಮ್ ಕೊಟ್ಟೆ ಕಣೆ ಸ್ಟೀಮು.
ಹುಂ
ಹುಂ ಹೆಂಗಂದ್ರೆ ಬೆಳಿಗ್ಗೆ ಎತ್ತಕ್ಷಣನೇ. ಅವಳ ಮುಖ ತೊಳಸ್ಬಿಟ್ಟು. ಬಿಸಿನೀರ್ ಒಂದು ಅಗ್ಲವಾದ ಪಾತ್ರೆಗೆ ಬಿಸಿ ನೀರ ಹಾಕ್ಬೇಕು.
ಹ್ಮ್
ಬಿಸಿ ನೀರು ಹಾಕಿ ಆ ಬಿಸಿ ನೀರು ಚೆನ್ನಾಗಿ ಕುದಿಬೇಕಾದ್ರೆ.
ಹ್ಮ್
ತುಳಸಿ ಹಾಕ್ಬೇಕು. ತುಳಸಿ ಹಾಕಿ ತುಳಸಿ ಚೆನ್ನಾಗಿ ಬಾಯ್ಲ್ ಆಕ್ತಿರ್ಬೇಕಾರೆ ಅರಿಶಿಣ ಹಾಕ್ಬಿಟ್ಟು.
ಹ್ಮ್
ಹೊಗೆ ಬರುತ್ತೆ ಆ ಹೊಗೆೇನ ಇನ್ಹೇಲ್ ಮಾಡಕ್ ಹೇಳ್ಬೇಕು.
ಹ್ಮ್
ಅಂದ್ರೆ ನಾವು ಫಸ್ಟ್ ತಗೊಂಡ ತಗೊಂಡ್ ತೋರ್ಸ್ಬೇಕು ಅವಾಗ ಅವಳೆ ತಗೊಳ್ತಾಳೆ ಹಂಗ ಮಾಡಿ. ಸ್ವಲ್ಪ ಕಡಿಮೆ ಆಗಿತ್ ನೋಡ.
ಹ್ಮ್
ಈಗೆಲ್ಲಾ ಕಡೆ ಮಳೆಗೆ ಕೋಲ್ಡು ಹ್ಮ ಮ ಹಂ ಅವ್ಳು ಏನ್ ಮಾಡ್ತಳ ಗೊತ್ತ ಹ್ಂ ನೀರು. ಯಾವಂದ್ರವೆ ಕುಡ್ಬಿಡ್ತಾಳ್ ಕಣೆ.
ಹುಂ
ಹಂಗಾಗಿ ಅವ್ಳಿಗ್ ಬೇಗ ಕೋಲ್ಡ್ ಆಗುತ್ತೆ.
ಹ್ಮ್ ನನ್ ಮಗಗ ಟೌನ್ಸಿಲ್ಸ್ ಆಕ್ತಾ ಇದಾವ್ ಕಣೆ ನುಂಗಕ್ ಆಗಲ್ಲ ಅಂತ ಬಡ್ಕೊಂತಾನವ್ನು.
ಬಿಸಿ ನೀರ್ ಕುಡ್ಸು. ಬಿಸಿನೀರೆ ಬಾಳ ಇದಾಗುತ್ತೆ ಚ್ ಬೆಳಿಗ್ಗೆಗೆ ಸ್ನಾನ ಮಾಡಸ್ಬೇಕ್ರೆ ಬಿಸಿನೀರ್ ಬಾಯಲಾಕ್ ಕಂಡು ಗಾರ್ಗಲಿಂಗ್ ಮಾಡ್ತಾರಲ್ಲ ಅದ್ನ ಮಾಡ್ಸಿ. ಬಿಸಿನೀರು ಕಂಪಲ್ಸರಿ ಪ್ರತಿ ಸರಿನೂ ಬಿಸಿನೀರೆ ಕೊಡು.
ಹ್ಮ್ ಅಂದ್ರೆ ಎಷ್ಟು ದಿನ ಹಂಗೆ.
ಒಂದ ತ್ರೀ ಫೋರ್ ಡೇಸ್ ಕೊಟ್ರೆ ಕಡಿಮೆ ಆಗ್ಬಿಡತ್ ಕಣೆ.
ಹ್ಮ್ ಅದಕ್ಕೆ ಅವನನ್ನು.
ಯ ಅಷ್ಟೇ ನನ್ ಮಧ್ಯಾಹ್ನದಲ್ಲಿ ಕೊಡಕ್ ಆಗಲ್ಲ ಅಂತನ್ಬೇಡ ಹಾ ಇದು ಹಾಟ್ ಅಂಡ್ ಹಾಟ್. ಟ ಹಾಟ್ ಅಂಡ್ ಕೋಲ್ಡ್ ಬಾಟ್ಲಿ ಇರುತ್ತಲ್ಲ ಅದ್ರಲ್ಲಿ ಹಾಟ್ ವಾಟರ್ ಹಾಕ್ ಕಳಸವ್ರಿಗೆ ಅವ್ನಿಗೆ.
ಅಂದ್ರೆ ಅವನ್ ಕುಡಿಯಕ್ ಬರ್ಬೇಕಲ್ಲ ಪಾಪ ಅಲ್ಲಿ ಸ್ಕೂಲಲ್ಲಿ.
ಚ್ ಅಂದ್ರೆ ಕಾಯಿಸಿ ಆರಿಸಿದ್. ಕಾಯಿಸಿ ಆರಿಸ ನೀರನೆೇ ಹಾಕ್ಕಿರು ಅದ್ರಲ್ಲಿ ಎಷ್ಟೊತ್ ಕೋ ಇದು ಹಾಟಿರುತ್ತೋ ಅಷ್ಟೊತ್ ಇರ್ಲದು.
ಹ್ಮು
ಅದು ಹೆಂಗ್ ಕುಡಿಬೇಕಂದ್ರೆ ಸಿಪ್ ಬೈ ಸಿಪ್ ಕುಡಿದಾಗ ಟಾನ್ಸಿಲ್ಸ್ ಎಲ್ಲ ಕಡಿಮೆ ಆಗ್ಬಿಡ್ತತಿತ್ತೊಳಗೆ ಅವ್ನ್ಗೆ.
ಹ್ಮ್ ಅದೇ ಬಿಸಿನೀರ್ ಕಾಸಿ ಕೊಡ್ತಾ ಇದೀನಿ ಆದ್ರೆ ಕಂಟಿನ್ಯೂಂಗ್ ಮಾಡಕ್ ಆಗಲ್ಲ. ಗಲ್ಲ ಅದು.
ಅಲ್ಲ ಚ್ ಟೂ ಡೇಸ್ ತ್ರೀ ಡೇಸ್ ಅಷ್ಟೇ. ಸ್ವಲ್ಪ ಕೇರ್ ಕೊಟ್ರೆ ಕಡಿಮೆ ಆಗುತ್ತೆ. ಇಲ್ಲಂದ ಆಂಟಿಬಯೋಟಿಕ್ ಹಾಕ್ಬೇಕು ಅಜಿತ್ರ ಮೈಸಿನ ಹಾಕ್ಬೇಕು
ಅಜಿತ್ ರಮ ಹೆಸನಲ್ಲ ಅಮಾಕ್ ಸನ್ ಓಕೆ ನೆ ಕಮ್ಮಿ ಆಗಿತ್ತು ಅವಾಗ ಪೇನ್ಸಿನ ಪೀಿ ನೋವಾಗ ಚೆಂದಾತಂದಿದಕ್ ಪ್ರುಟ್ಟ ಪ ಸಿ ಟಿ ಮತ್ತೆ ಅಮೋಕ್ಸ್ ಕೊಟ್ಟಿದ್ದೆ ಟು ಫಿಫ್ಟಿ ಎಮ್ ಇದು ಒಂದು ಒಂದಕ್ಕೆ ಕಮ್ಮಿ ಆಯ್ತಮ್ಮ ಅಂತಂದ ಮತ್ತೆ ನಿನ್ನೆಯಿಂದ ಸ್ವಲ್ಪ ನೋವುತ್ತೆ ನೋವುತ್ತೆ ಅಂತಂತಾನ ಅದು ತುಪ್ಪ ಹಾಕಿ ತಿನ್ಸಿದ್ ಬೇೇಳ
ಕೊಡುವ
ಅಲ್ಲ ತುಪ್ಪ ಹಾಕಿ ತಿನ್ಸಿದ್ನೇಳ ಒಂದ ಎರಡ್ ದಿನ ಅದಕ್ಕೆ ಆ ತರ ಏನನ್ ಅನ್ಂತಾ ಇದ್ದಾನೇನು ಅಂತ ಆದ್ರೆ ಗಂಟ್ಲ್ ಕೆಳ ಕಡೆ ಟೌನ್ಸಲ್ ಟೈಪ್ ಇದೆ
ಹ್ಮ್ ಇಲ್ಲ ಇ ಬಿಸ ನೀರ್ ಕೂಡ ಕಡಿಮೆ ಆಗತ್ರಿ
ಹ್ಮ್ ಬಿಸ್ ಕೊಡತಿನಿ
ಕೊಡ್ಬೇಡ ಕೋಲ್ಡ್ ಕೋಲ್ಡ್ ಇರೋ ಐಟಮ್ಸ್ ಏನು ಕೊಡ್ಬೇಡ ಮೊಸರು ಬಳೆಹಣ್ಣಿ
ಆ ಮಸರು ತಿದಾನ ತಿಂತಾನೆ ಇಷ್ಟಪಟ್ಟು ಬಾಳೆಣ ತಿಂತಾನೆ ಇಷ್ಟಪಟ್ಟು
ಬಾಳೆಹಣ್ಣ ಬೇಡ ಬಾಳೆಹಣ್ಣ ರೆಡಿಿಸ ಬಿಟ್ಬಿಡು ಬಾಳೆಹಣ್ಣಿಂದಲ ಆಗಿರುತ್ತ ನಮ್ಗೆ
ಹ್ಮ್ ಅದೇ ಮೋಸ್ಟ್ಲಿ ಹಂಗೆ ಅನ್ಸುತ್ತ
ಹ್ಮ್ ಅದೇ ಈಗ್ ಬೇಡ ಸದ್ಯಕ್ಕೆ ಟೂ ಡೇಸ್
ಹ್ಮ್ ಮತ್ತೇನ್ ಏನ್ಮ್ಮ ಮಗಳ ಹೆಂಗಿದಾಳ
ಚೆನ್ನಾಗಿದಾಳೆ
ಹೆಂಗಿದೆ ಬಿಸಿನೆಸ್
ಡಲ್ ಇದ ಕಣ ಫುಲ್ ಒಂದ ಮತ್ ಇಂದ ಇಲ್ಲ ಏನಕ್ಕೋ ಏನ್ ಯಾರು ತಗೊಳ್ತಿಲ್ಲ ಬರ್ತ ಇಲ್ಲ ಇದು ಆಷಡ ಅಂಗಡಿಗಳಲ್ಲೆಲ್ಲ ಆಫರ್ ಬಿಟ್ಟಿರ್ತಾರ ನಾವ ಅವಾಗ ತಗೊ್ಂಬಂದ ಇಟ್ಕೊಂಡ್ರೆ ನಾವು ಆಫರ್ ರೇಟ್ ಅಲ್ಲಿ ಕೊಡಕ ಬರಲ್ಲ
ಹೌದೌದು ಅದು ಕರೆಕ್ಟ್
ಗಡ್ಲಿ ಹ ಕಾಸ್ಟ್ಲಿ ಆಯ್ದಾವ ಅಂತಾರ ಅಂದ್ರೆ ಸ್ವಲ್ಪ ಮಿಸ್ ಗೈಡ್ ಕೂಡ ಆಗೇತೆ ಜನಗಳಿಗೆ ಕಾಸ್ಟ್ಲಿ ಕಾಸ್ಟ್ಲಿ ಅಂತ ಅಂತೇಳಿ ಅಂದ್ರೆ ನಂ ಕ್ವಾಲಿಟಿ ಇದಾಗ ಬಟ್ಟೆ ಕ್ವಾಲಿಟಿ ಹೆಂಗಿರುತ್ತ ಒ
ಹಾ
ತವೆ ಹ್ಮ್
ಹ್ಮ್ ಮತ್ತೆನಮ್ಮ
ಇದು ಬಿದಿಲ್ಲ ಹಗೆ ಮಾಡ್ತಾ ಒಂದು ತಿಂಗಳಿಂದ ಸರಿಯಾಗಿ ಬಿಸ್ನೆಸ್ ಆಗ್ತಾಇಲ್ಲ
ಹ್ಮ್ ಆಗತ್ತೆ ಆಗತ್ತೆ ನೀಧಾನಕ್ಕೆ ಆಗತ್ತೆ ಎಡುೋ ಚಿಂಚೆ ಮಾಡ್ಬೇಡ ಇದು ಕಂಟಿನ್ಯೂ ಆಗಿ ಇರುತ್ತೆ ನೋಡ ಒಂದ್ಂದ್ಮೇಲೆ ಒಂದ ಒಂದ್ಂದ್ಮೇಲೆ ಒಂದ್ ಬರುತ್ತೆ ಟಾಸ್ಕಗಳು ಸ್ವಲ್ಪ ಕೇರ್ ತಗೊಂಡು ಮಾಡಿದ್ರೆ ನಿಂದ ನಂಬರ್ ಇರತ್ತಲ್ಲಾ ನಾನು ಫೋನ್ ಮಾಡಿ ಹೇಳ್ತೀನಿ ಮನೇಲಿ ಕುೂತ್ಕೊಂಡೆ ಮ ಹೊರಗಡೆ ಏನು ಇಲ್ಲ ನೀನು ಮಾಡ್ಬಹುದು ಅಣ್ಣನ್ನು ಮಾಡ್ ಇದಕ್ಕಿಂತ ಮುಂಚೆ ಒಂದ ಇದು ಬಂದಿತ್ತು ಅಹ ಯಾವ್ದಂತ ಅಂತಂದ್ರೆ ಮನೇಲೆ ಕುೂತ್ಕೊಂಡು ಒಂದು ಪ್ಯಾರಾಗ್ರಾಫ್ ಕೊಡ್ತಾರ
ಹ್ಮ್
ಪ್ಯರಾಗ್ರಫ್ ನಾವು ಕ್ಲೀನ್ ಆಗ ತಪ್ಪಲ್ನಂಗ ಓದಿ ಇವಾಗ ನಾವ್ ಹೆಂಗ್ ರೆಕಾರ್ಡ್ ಮಾಡಿ ಸಬ್ಮಿಟ್ ಕೊಡ್ತೀವೋ ಹಂಗ್ ಕೊಡ್ಬೇಕು ಆತರ ಆ ಕೊಟ್ಟಿದ್ರು ಅದನ್ ಮಾಡಿದ್ದೀವಿ. ಐನೂರ ನಲವತ್ ಐ ನಲ್ವತ್ ರೂಪಾಯಿ ಬಂದಿತ್ತು ಈ ಮಂಗಳವಾರ ಆಗುತ್ತೆ. ನ ಪೇಮೆಂಟ್.
ಹ್ಮ್
ಆತರ ನೀನು ಅಣ್ಣನು ಮಾಡ್ಬಹುದು ಗಂಡು ಮಕ್ಳು ಬೇಕಾಗ ಹೆಣ್ಮಕ್ಳು ಬೇಕಾಗಕ್ತಾರ ಬೇಕ್ರ ಆ ತರ ಮಾಡ್ತೀವಿ ಅಂತ ಅಂದ್ರೆ ಕಳಸ್ತೀನ ನೋಡ್ ನಾನು. ಬಾಳ ಜನ ಮಾಡ್ತಾ್ದಾರ ನಿಮ್ಮ ಅಣ್ಣನ ಕೆಳಗಡೆ ಈತದ್ದ.
ಹೌದಾ ಮಾಡ್ತ
ಹ್ಮ್ ಹ್ಮ್ ಅದಕ್ಕೆ ಫಸ್ಟ್ ಟೈಮ್ ಕೊಟ್ಟಿನಿ ಫ್ರೀ ದಾಗ ಮಾಡು ಇದು.
ಆಯ್ತಾಯಯ್ತು ಈಗ ಸಬ್್ಮಿಟ್ ನೀನ್ ಕೊಡ್ತೀಿ ನನ್ ಕೊಡ್ಬೇಕಿನ
ನಾನ್ ಕೂಡಬೇಕು ಇವಾಗ ಆಯ್ತಾ ಟೆನ್ ಮಿನಿಟ್ಸ್ ಅದು ತೋರ್ಸುತ್ತೆ ಮತ್ತೆ.
ಹ್ಞೂ ಮತ್ತೇನಿಲ್ಲ.
ಕೆಲ್ಸ ಎಲ್ಲಾ ಆಯ್ತಾ.
ಆಯ್ತು ಇದು ಬ್ರಾಹ್ಮಣ್ರದ್ದು.
ಹ್ಮ.
ಬ್ರಾಹ್ಮಿಣರು ಸಾಂಬಾರ್ ಪುಡಿ ಅಂತೇಳಿ ಬಾಳ ಚೆನ್ನಾಗಿದ ಕಣೆ ಹ್ ಅದು. ಅಲ್ಲ ನಾವೇ ಮಾಡ್ಕೋಬಹದು ನಾನು ಇದಲ್ಲಿ ನೋಡಿದ್ರು ಯೂಟ್ಯೂಬ ಅಲ್ಲಿ. ಹ್ಮ್ ಹ್ಮ್. ಬಾಳ ಚೆನ್ನಾಗಿದ ಏನಿಲ್ಲ ನ ಮೂರ್ ಕಪ್ ನಾಲ್ಕ್ ಕಪ್ ಅಷ್ಟು. ಧನ್ಯ ಹಾಕಿದರೆ. ಒಂದು್ ಕಪ್ ಅಷ್ಟು ಇದು ಏನು ಕಡ್ಲೆಬೇಳೆ.
ಹಾ
ಒಂದು ಕಪ್ಪು ಉದ್ದಿನಬೇಳೆ. ಆಮೇಲೆ ಅಕ್ಕಿ ಸ್ವಲ್ಪ ಒಂದು್ ಕಾಲು ಕಪ್ಷ್ಟು ಅಕ್ಕಿ. ಅದಾ ಕಪ್ಪಲ್ ಅರ್ಧ ಅಕ್ಕಿ ಆಮೇಲೆ ಒಣಮೆಣಸಿನ್ಕಾಯಿ ಹಿಂಗು. ಕರ್ಬೇವು ಕರ್ಬೇ ಭಾಳ ಇರಬೇಕು ಕರಿಬೇವು ಹ. ಜೀರ್ರಿಗೆ. ಮೆಂಂತೆಕಾಳು ಮೆಂತೆಕಾಳು ಸ್ವಲ್ಪ ಅಂದ್ರೆ ಜೀರಿಗೆ ಒಂದ್ ಗ್ಲಾಸ್ ತಗೊಂಡ್ರು. ಕೆರೆ ಅದು ಒಂದು ಗ್ಲಾಸ್ ತಗೋಬೇಕ ಅದು ಇದು ಮೆಂಂತೆ ಅದ ಅದಕ್ಕಿಂತದೇ. ಕಾಲ್ಕಪ್ಪು. ಅಷ್ಟುನು ಚೆನ್ನಾಗ ಉಊರ್ಕೋಬೇಕು ಸ್ವಲ್ಪ ಒಂದ್ ಸ್ವಲ್ಪ ಒಂದ ಎರಡು ಅಣ್ಣಿ ಬೇಕ್ರೆ ಎಣ್ಣೆ ಹಾಕಬೋುದು. ಸಣ್ಣೂರಿಲ್ಲಿ ಇಟ್ಕೊಂಡು ಎಲ್ಲಾ ಉುರ್ಕೊಂಡು ಹಿಂಗು ಹಕ್ಬೇಕು ಅದಕ್ಕೆ. ಎಲ್ಲರೂ ಇದ್ ಮಾಡ್ಬೇಕ್ರ ಪೌಡರ್ ಮಾಡ್ಬೇಕಾರೆ. ಹಿಂಗ ಎಲ್ಲಾ ಹಾಕೊಂಡು. ಮಿಕ್ಸಿಗೆ ಹಾಕೊಂಡು ಅದಕ್ ಹಿಂಗ್ ಹಾಕಿ ಪುಡಿ ಮಾಡಿ. ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಬಾಳ ಘಮ್ಮ ಘಮ ಘಮ ಅಂತದ ಕಣೆ ಬಾಳ ಚೆನ್ನಾಗಿದೆ. ಹ್ಮ್ ಅದನ್ನ ಮಾಡ್ಬೇಕು ಅಂತ.
ಇನ್ನ ಮಾಡಿಿಲ್ಲಂಗರ್ ನೀನ್ ಇನ್ನ.
ಮಾಡಿಲ್ಲ ಮಾಡ್ಬೇಕಿಲ್ಲ ಈಗ ಅದನೇ ಮಾಡ್ಬೇಕು ಅನ್ಕಂಡೆ ಈಗ ಅವ್ಳು ಡ್ಯೂಟಿಗ್ ಬಂದಿಲ್ಲ.
ಹಾ
ಅದಕ್ಕೆ ನೈಟು ನಂದಿತಾ. ಈಗ ಅವ ಡ್ಯಟಿಗೆ ಬಂದಿಲ್ಲನ್ಕೋಸ್ಕರ ಡ್ಯೂಟಿಗ ಹೋಗ್ಬ ನನ್ ಬಸ್ ಮಿಸ್ ಆಗ್ಬಿಡತು ಅಂತ ಅಂದಳು. ಆಯ್ತ್ ತಗ ಹೋಗ್ತೀನ ಅ್ದೆ ಹೋಗಿದ್ದೆ ಈಗ ನಮ್ ಡಿ ಗ್ರೂಪ ಇದ್ದ. ಪೇಶಂಟ್ ಯಾರಿಲ್ಲ ಅದಕ್ಕೆ ಮನೆಗ ಬಂದೇ ಏನೋ ಕೆಲಸ ಇರಲಾರದ. ಇಟ್ಟು ಅಂತೇಳಿ ಹಮ್.
ಆ ನಿನ್ನ ಮಗ್ಳ ಅಂಗನವಾಡಿಗೆ ಹೋಗ್ತಾ ಇದ್ದಳ ಇಲ್ಲ.
ಹೋಗ್ತಾಳ ಕಣೆ ಹೋಗತಾ ಇದ್ದಾಳೆ.
ಏನ ಅಳದ ಗಿಳದ ಏನ್ ಮಾಡಲ್ಲ.
ಇಲ್ಲ ಯಾಕೋ ಒಂದು ಟೂ ಡೇಸಿಂದ ಅಳ್ತಿದಳ ಇಲ್ಲ ಅಂತನಲ್ಲ ಫಸ್ಟ್ ಒಂದು ತ್ರೀ ಫೋರ್ ಡೇ ಚೆನ್ನಾಗ ಹೋದ್ಲು. ಈಗ ಒನ ಟೂ ಡೇಸ್. ಇಂದ ಆಳ್ತಾಳೆ ಬಿಡಬೇಕಾರ ಅಲ್ಲೋದ ಬಿಡ್ಬೇಕಾರ ಇಳಿಯೋದೇ ಇಲ್ಲ ಅಂತ ಗಾಡಿಯಿಂದ ಅವಳ ಟೀಚರ್ ಬಂದ ಏತಕೊಂಡು ಹೋಗ್ತಾರೆ.
ಹ್ಮ.
ಹ್ಮ್ ಆತರ ಅಳ್ತಾಳೆ.
ಹ್ಮ್ ಅದೇ ಅಭ್ಯಾಸ ಆಗಬೇಕು.
ಹ್ಮ್ ಹ್ಮ್.
ಹ್ಮ್ ಮತ್ತೇ ನಮ್ದು ಏನೇನ್ ಗೊತ್ತಾಯ್ತಾ.
ಇಲ್ಲ ಕಣೆ.
ಅಲ್ಲಮ್ಮ ಇವರು ಪ್ರತಿ ಒಬ್ಬರದು ಹಿಂಗೆ ಮಾಡ್ಕೊಂಡ ಕುತ್ಕೊಂಡ್ರೆ. ಅವನ್ ನೋಡಿದ್ರೆ ಆಗಲ್ಲ ಅಂತ ಅವನ್ ಬಡ್ಕಂತ ಇದಾನ ಇವನ ನೋಡಿದ್ರೆ. ಲಾಯರ್ಗ ಹೋಗಣ ಸ್ಟ್ರೈಕ್ ಮಾಡಣ ಅನ್ಕೊಂತಾನೇ ಇದ್ದಾರೆ.
ಅದಕ್ಕೂ. ರಡಿಲ್ಲ ಇದನ್ ಮಾಡಕ ರಡಿಲ್ಲ ಹಿಂಗೆ ಏಜ್ ಬಾರ್ ಮಾಡಿ ಸುಮ್ಮನೆ ಕೂತ್ಕೊಳ್ತಾನ ಅಷ್ಟೇ.
ಅವ್ಳಂತೂ ಅದು ಮಾಡ್ತೀನಿ ಇದನು ಮಾಡ್ತೀನಿ ಅಂತಂದಳು ಇಲ್ಲ. ಅದಕ್ಕೆ ನಾನ ಇನು ಈ ವರ್ಷ ನೋಡ್ತೀ ಮ್ಮ ನೋಡ್ಬಿಟ್ಟು ಏನ್. ನಾನು ಆಯ್ತು ಅಂದ್ರೆ ಇಲ್ಲಿ ಇರ್ತೀನಿ ಇಲ್ಲಾ ಊರ್ ಕಡೆ ಹೋಗ್ಬಿಟ್ಟು ಏನ ಬಿಸ್ನೆಸ್ ಆಗ್ಲಿ ಮಾಡ್ತಿನಿ ನಾವು.
ಹೌದು ಇದು ನೀನ ಹೇಳ್ದಲ್ಲ ಕು ತಕಾಣಿಕೆ ಅದು ಬಹಳ ಚೆನ್ನಾಗಿದೆ ಬಿಡ ಅದು.
ಹ್ಮ್ ಅದಕ್ಕೆ.
ಅಲ್ಲ ಅದಕ್ಕೆಲ್ಲಾ ಬ್ಯಾಂಕನಿಂದ ಲೋನ್ ಕೊಡ್ತಿರ್ ಕಣೆ ಲಕ್ಷ ಕೊ ಹೌದು ಕೋಟಿ ಗಟ್ಲೆ ಕೊಡ್ತಾರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಏನಲ್ಲ ತರ್ಟಿ ಪರ್ಸೆಂಟ್ ಸಬ್ಸಿಡಿನ ಹೋಗುತ್ತೆ. ತಂತ್ತೆ.
ಹ್ಮ ಇವಾಗ ಒಂದು ಲಕ್ಷ ತಗೊಂಡ್ರೆ. ಮೂವತ್ತು ಸಾವಿರ ಇಲ್ಲ ಸೆವೆಂಟಿ ಪರ್ಸೆಂಟ್ ನಾವ್ ಕಟ್ಬೇಕು ಅಲ್ಲಿಗೆ ಎಪ್ಪತ್ತ ಸಾವಿರ ಕಟ್ಬೇಕು ಮೂವತ್ತ ಸಾವಿರ ಸಬ್ಸಿಡಿ. ಸಿಗತ್ತೆ. ಸುಮ್ನೆ ಅದ ಮಾಡಿ ಯಜಮಾನ್ರ ನಾವೇ ಆಗಿರ್ತಿವಿ ಎಲ್ಲ ನಾವೇ ಆಗಿರ್ತಿವಿ ಇಲ್ಲಿ ಏನ್ ಬಂಡಕ. ನಮ್ಮನ ಕೂಡಂದ್ರೆ ಕೂಡ್ ಬೇಕು ಎದ್ದಳಂದ್ರೆ ಎದ್ದಳ್ಬೇಕು ಮಲ್ಕಂದ್ರ ಮಲ್ಕಬೇಕು. ಏನ್ ಟಾರ್ಚರ್ ಇಲ್ಲಿ ಸಾಕ ಆಗಿ ಬಿಟ್ಟತ್ನಗಂತ ಅದಕ್ಕೆ. ನಿಮ್ಮ ಅಣ್ಣನು ಹಂಗೆ ಅಂತಿದಾನ ಇದು ವಯಸ್ಸ ಅಂದ್ಮೇಲೆ ಮಾಡಂತ. ಕೆಲ್ಸಗಳುಲ್ಲ ಸುಮ್ನೆ ಹೋಗನ ನಡಿ. ಏನಿದು ನಾನ ಏಜ್ ಆದಂಗೆಲ್ಲ ಬರೀ ಇಷ್ಟೇ
ಡ್ರೆಸ್ ತಗೊಂಡ್ ತಗೊಂಡ್ ತಗೊಂಡು.
ಹ್ಮ್ ಶುಗರ್ ಬೇರೆ ಇದೆ ನಿನಗೆ ಬೇಡಾ.
ಹ್ಮ್.
ಸುಮ್ನೆ ಟೆನ್ಷನ್ ತಗೋಳದ ಬೇಡ ನಮ್ಗೆ ನೇನ ದೇವ್ರ ಏನ್ ಕಮ್ಮಿ ಮಾಡಿಲ್ಲಾ ಹೋಗನ ನಡಿ ಆ ತರದ. ಇದೇನ ಇಲ್ಲ ದುಡ್ಡಕಡಿದ. ತಿನ್ಬೇಕ ಅನ್ನೋದು ನಡಿ ಯಾವ್ದದ ಬಿಸ್ನೆಸ್ ಮಾಡಣ ನಾನ್ ಇರ್ತೀನಿ ನಿನ್ ಜೊತೆ ಅಂತಂತ.
ಅಷ್ಟ ಹೇಳಿದ್ಮೇಲೆ ಆಯ್ತ ಬಿಡಿ ನನ್ಗೆ ಹಂಗ ಹೇಳಂಗಿಲ್ಲ ನಿಮ್ಮಣ್ಣ ಹೇಳ್ತರ್ ಬಿಡಿ ಇಲ್ಲಾ ಅಂತನಲ್ಲ. ಯಾಕಂದ್ರೆ ದಾವಣಗೆರೆಗ್ ಹೋಗ್ಬರಣಂತೆ ನನ್ ಏನರು ಮಾಡ್ತಿನ್ ಮನೆಗಿರಂತ ಹೇಳ್ತಾತೆ. ನಾನ್ ಇಗ್ ಹೋಹೀಗೆ ಮಾಷ್ಟ್. ಇಷ್ಟ್ ದಿಸ ಕಷ್ಟ ಬಿದ್ದಿದ್ವಲ್ಲ ಏನಾಗುತ್ತೆ ಏನಾಗುತ್ತ ಅಂತ ಅನ್ಕೊಂಡೆ ಏನು ಆಗಂಗಿಲ್ಲಿದ್ . ಲಕ್ಷಣಗಳು ಯಾವು ಕಾಣ್ಸಂಗಿಲ್ಲ.
ಹ್ಮ್.
ನಾನು ನೋಡ್ತೀನಿ ಅದಿಕ್ಕೆ ನಮ್ಮ್ ಮನೆರಿಗ್ ಹೇಳ್ತಿದೀನಿ ಒಂದ್ ಇನ್ನೊಂದ್ ಎರಡ್ ಮೂರ್ ವರ್ಷ. ನೀನ್ ಮಾಡ್ಕೊ ಇಲ್ಲಿ ನಾನು ಹೋಗ್ಬಿಡು ಅಲ್ಲ ನೀನ್ ಹೋಗ್ಬಿಡು ನಾನ್ ಬಂದ್ಬಿಡ್ತೀನಿ ಅಂತ್ ಹೇಳಿ. ಹ್ಮ್.
ಅಂಗ ಆಗಲ್ಲ.
ಹತ್ತೂವರೆ ಆಯ್ತು ಕಣೆ ಅಲ್ಲ ಹತ್ತುವರೆ ಆಯ್ತು.
ಒಂದ್ ನಿಮ್ಷ. ಹ್ಮ. ಹ್ಮ್.